ಹಾ ಏನ್ ಮಾಡತಿ
ತಕ್ಕ ಕುಂಟೆ ನೋ ನೀಿನ
ನಾನು ಕುಂತೇನೆ ನೋಡ
ಕೌಟ
ಊಟ ಮಾಡ್ಬೇಕು ನಿಂದ
ನಾನು ಮಾಡ್ಬೇಕೇಕ್ ನೋಡಕ ಅಡ್ಗ ಆಗೇತನಕ್ಕ
ಹಾ ಅಡಿಗ ಆಗತಿ
ಹ್ಮ್ ಏನ್ ಮಾಡಿದ್ಯಾಪ್ಪಾ
ನಾನು ಇ ಚಪಾತಿ ಚೌಳಿಕೆ ಪಲ್ೆ ಅನ್ನ ಮಜ್ಗಿಸ ಸರ್ವ್ ಮಾಡಿದ್ದೆ ಮಧ್ಯಾಹ್ನ
ಮಜ್ಗಿ ಸರ್ ಹೆಂಗ್ ಮಾಡ್ತೀರಕ್ಕ ನೀವು
ನಾ ನಾರ್ಮಲ್ ಆಗಿನೇ ಆ ಇ ಹಾಕಿ ಆ ಎಣ್ಣೆ ಸಾಸಿವೀ ಜೀರಿಗೆ ಬೆಳ್ಳಳ್ಳಿ ಹಸಿ ಖಾರ ಉಪ್ಪು ಮಜ್ಿಗೆಿ ಕೊತ್ತಂಬರಿ ಇಷ್ಟ
ಹ್ಮ್ ಹ್ಮ್ ಹ್ಮ್
ಹ್ಮ್ ಗುಡಿಗ ಬಂದೆನಾ ಗುರುವಾರಲ್ಲಿ ಇವತ್ತ
ರಾಘವೇಂದ್ರ ಸ್ವಾಮಿ ಹಾಕಾ
ಒಂದ್ಸಲಾನೂ ಇವತ್ ಹೋಗಂಗಿಲ್ಲ ನಾ ಹೋಗಿಲ್ಲ
ಹೌದನ
ಹಾ ಹೋಗಿಲ್ಲ ನಾ ಇವತ್ತ ಇಲ್ಲ ಯೂಶಲಿ ಹೋಗಿರ್ತೇನಿಲ್ಲ ಮನ್ ಪೂಜೆ ಮಾಡಿರ್ತೇಾನಲ್ಲಾ
ಹಾ ಅಕ್ಕ ಹಾ ಹಾ
ಆತು ಓಕೆ ನಿಲ್ಲ ಅನ್ರಿಿಲ್ಲ ಹಿಂಗೆ ಕಂಪಲ್ಸ್ ನೀ ಕಂಪಲ್ಸರಿ ೆ ಲ್ಲ ರಾಯ ಮಟ್ಟದ ಎವ್ರಿ ತರ್ಸ್ಡೇ
ಹಾಂವರಿ ಥರ್ಸ್ಡೆ ೋಗತನಕ
ಹೋಗಿರ್ತಿ ಏನಾದಾರರು ತೊಗೊಂಡ್ ಹೋಗಿರ್ತಿಯಾ
ಮಮ್ಮಿ ನಾನು ಹೋದ್ ಅಂದ್ರೆ ತುಪ್ಪದ ಬತ್ತಿ ಬಯತವಕ್ಕ ಮಮ್ಮಿ ಹಚ್ಚಿದ್ರ ನಾ ಹಚ್ಚಲ್ಲ ನಾ ಹಚ್ಚಿದ್ರ ಮಮ್ಮಿ ಹಚ್ಚಲ್ಲ ಯಾರ ಒಬ್ರು ಹಚ್ಚಿರ್ತೇವಲ್ಲಾ
ಹಾ ಹಾ ತುಪ್ಪದ ದೀಪ ಅಂದ್ರೆ ತುಪ್ಪ ತೆಳ್ಳನಿ ಬತ್ತಿರ್ತಿ ಅಥವಾ ಇದು
ಇಲ್ಲಕ್ಕ ಮನಿಯೊಳಗ ಹೂ ಬತ್ತಿದ ಮಾಡಿರ್ತಾರಲಕ್ಕ ತುಪ್ಪ ಒಳಗ ಹಾಕಿಟ್ಟಿರ್ತಾಳ ಮಮ್ಮಿ
ಅದನಾವೈ ದಡ್ತಾರಣ ಹ ಹಾ ಹಾ ಹಾ
ಹ್ಮಕ್ಕ
ರಾಯರ ಪವಾಡ ಬಾಳವ.
ಹೌದಕ್ಕ. ಬಾಳ ನಮ್ಗೂ ಮೊದ್ಲು ಗೊತ್ತಿರ್ಲಿಲ್ಲ ಈಗೀಗ ಗಂತ. ಅಂದ್ರು ಅಂದ್ರ ಅದ ನಂಬಕ ಗಂತ ಏನು ಬೇರೇನ ಆಗ್ಬಿಡ್ತೇತಿ.
ಹೌದ ಹೌದ್ ಹೌದ ಅದ ನಂಬತ್ ನಗ ಅದು ಇದನ್ನ ಬೇರೆ. ಅದೊಂದು ಇದನ್ನ ಬೇರೆ ರಾಯರದ ದಿನ ಅಂತಾರಲ್ಲಾ.
ಹೌದೌದ ಅಕ್ಕ.
ನಾನ ಹೋದ್ ವರ್ಷದಾಗ ಈ ಟೈಮಿಗಿ.
ಹಾ ಅಕ್ಕಾ.
ಬೇಕ್ ಹೋಗ್ಬೇಕೇಕ್- ಹೋಗ್ಬೇಕಕ್- ಹೋಗ್ಬೇಕ ಅಂತ ಅನ್ಕೊಂಡ ಅನ್ಕೊತಿಂದೆ ಒಂದ. ಆರಿಂದ ಏಳ್ ತಿಂಗಳ ಅನ್ಕೊಂಡೆ ನಾನು.
ಹಾ ಆಕ್ಕಾ.
ನಮ್ಮ ಮನೆಯವರ್ ಅನಾಕಿ ನಾನ ರಾ ಯರ್ ಮಠಕ್ಕೆ ಹೋಗ್ಬೇಕು. ರಿ ರಾಯರ್ ಮಠಕ್ಕೆ ಹೋಗ್ಬೇಕ್ರಿ ಮಂತ್ರಾಲಯಕ್ ಹೋಗ್ಬೇಕ್ರಿ ಹೋಗ್ಬೇಕ್ರಿ ಅಂತ ಹೇಳಿ
ಹಾ ಅಕ್ಕಾ.
ಅದಕಗಿದ್ದಿಲ್ಲ ನೋಡ ಒಂದು ದಿನ ಸಡನ್ ಆಗಿ. ಪ್ಲಾನ್ ಮಾಡಿ ಹೋಗ್ ಬಂದಿನೀ ನೋಡ.
ಅದ ಹಂಗ ಅದ ಅದ ಅವ್ರು ಯಾವಾಗ ಕರ್ಸ್ಕೋಬೇಕಂತಾರ ಅದ ಅವಾಗ ಕರ್ಸ್ಕೋತಾರ ಅಂತ.
ಅವ್ರಗೆ ಆಮೇಲೆ ಅಲ್ಲಿ ಹೋಗ್ ಬಂದಂಗ ಇಷ್ಟ. ಚೇಂಜ್ ಆಗದಲ್ಲ ಮನಸಲಿಂದನು ಚೇಂಜ್ ಆಗತಿ ಫೈನಾನ್ಸಿಯಲ್. ಎಲ್ಲ ಚೇಂಜ್ ಆಗತಿ ಹ ಮನ್ಯಾಗ ಒಂದೇನೋ ನೆಮ್ಮದಿ ಐತಿ. ನೀ ಅವ್ರನ್ನ ನೀನ ಮನಸ್ಸಿಂದ ಅಷ್ಟು ನಂಬಕೊಂತ ಹೋಗ. ಆಮೇಲೆ ಅಷ್ಟ ಇದಹಕತಿ ಏನ ಸರಳ ಹೊಂಟ ಬಿಡ್ತ. ಇನ್ನೋ ನಮ್ಮ್ ಮನೆಯವರು ಒಟ್ಟೆ ಯಾದಿವರು ಅಂತಿದೀಲ್ಲ. ನಂಬತಿದಿಲ್ಲ ಫಸ್ಟ್ ಟೈಮ್ ರಾಯರ್ ಮಠ ಕ್ ಹೋಗ ಬಂದಂಗಿಂದ. ಗುರುವಾರಕ ಒಮ್ಮೆ ಚಪ್ಪಲಿ ಹಾಕದ ಬಿಟ್ಟಾರ ನೋಡ.
ಹೌರ ಏನಕ್ಕ
ಹ್ಮ ನಾನು ಅಕ್ಕ ಈಗ ಇಲ್ಲ ಇದ್ರೊಳಗ ಇನ್ಸ್ಟಾ ಒಳಗೆ ಎಲ್ಲಾ ನೋಡಿ. ಹೆ ಬಾಳ ಬರಕತಿತ್ತಲ್ಲಾ ನನ್ಗು ಹೋಗ್ಬೇಕ ಅನ್ಸಕಾತಿತ್ತು. ಒಂದ್ ಎರಡ್ ಸಲ ನೋಡಕ ಅವಾಗ ಅನ್ಕೊಂಡೇನ್ ನಾನ ಹೋಗೇ ಬಿಟ್ವಿವಿ ಹಂಗ. ಅನ್ಕೊಂಡವಿ ಹೋದ್ವಿ ಆಮೇಲೆ ಅದಾತ ಅದಾದ್ಮೇ. ಇಲ್ಲೇ ಬೆಂಗಳೂರೊಳಗ ಹೊನ್ನವ ಮಂತ್ರಾಲಯ ಅಂತ ಐತಲಕ್ಕಾ. ಅದು ಇನ್ಸ್ಟಾದೋಳಗ್ ಜಗ್ ಬರಕತ್ ಅಲ್ಲೂ ಬರ್ಬೇಕಕ್ ಅನ್ಸತ್ ಬರ್ಬೇಕ. ಅನ್ಸಾಕತೈತಿ ಅನ್ಕೊಂಡೆ ನಾನ ಅಲ್ಲಿ ಒಮ್ಮ ಇಲ್ಲಿ ರಾಯರ್ ಮಠಕ್ಕೆ ಹೋದಾಗ ತರ್ಸ್ಡೇ ಹೋದಾಗ ಒಮ್ಮ್ ಅನ್ಕೊಂಡ. ನಾನ್ ನೆಕ್ಸ್ಟ್ ಟೈಮ್ ಬಂದಾಗ ಹೆಂಗಾರ ಮಾಡಿ ಬರ್ಬೇಕ ಅಂತಂದ ಹೋಗೇ ಬಿಟ್ಟಿವ ಅಲ್ಲು.
ಹ್ಮ್ ಇಲ್ಲ ಅಲ್ಲಿ ಹೊನ್ನಾವ ಮಂತ್ರಾಲಯ ಅಂತ ಅಲ್ಲ ಅಲ್ಲಂತು. ಕಾಯಿ ಕಟ್ಟಿ ಬರ್ತಾರ ಅಲ್ ನೋಡಿ ಏನ ಕಾಯಿನ ನಾನು ಇಂಟರ್ವ್ಯೂ ಹೋಗಿದ್ದೆ ಮೊನ್ನೆ ಜನವರಿ ತಿಂಗಳ ಇಂಟರ್ವ್ಯೂ ಹೋಗಿದ್ದೆ ಒಂದು ಇಂಟರ್ವ್ಯೂವಿತ್ತಲ್ಲೀ.
ಹಾ
ಇಂಟರ್ವ್ಯೂ ಹೋದಾಗ ನೋಡ್ಬಂದೇನ್ ನೋಡ ನಾನ ಹೊಲ ಬಟ್ ನಾನ ಹಾ ಹೋಗಿದ್ದೆ. ನಿಮದ ಬೆಂಗ್ಳೂರು ಮನಿ.
ಹಾ ಅಕ್ಕ ಅಲಿತ್ರ ಬಾಳ್ ಹತ್ರ ಒಂದ್ ಟೆನ್ ಟ್ವೆಂಟಿ ಮಿನಿಟ್ಸ್ ದಾರಿ ಅಷ್ಟ.
ಓ ಹೌದೇನಾ.
ಅತ್ರ ನಮ್ಮ ಮನಿಗತ್ರ
ಹ ಹ ನಾನು ರೂಮ್ ಮಾಡ್ಕೊಂಡಿದ್ನಲ್ಲ ನಂದ್ರ ಸರ್ಕಲ್ನಾಗ. ಹ ಹ ತೋ ನಾನೇನು ಇದು ಮಾಡಿದ್ದಿಲ್ಲ ಕ್ಯಾಬ್ ಮಾಡ್ಕೊಂಡು ಹೋದೆೇ ಒನ್ ಅವರ್ ತಾಸು ಒನ್ ಅವರ್ ಹೋಗಿದ್ದೆ. ಒನ ಫೋರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ನಿಯರ್ ಬಿ ಹಾ ಹೋದೇ ಅಲ್ಲಿ ಕಾಯಿ ಕಟ್ಟಂದ್ರ ಹ. ಟುಿ ಕ್ಲಿಯರ್ ೀ ಆ ಕಟ್ಟ ನಾನು ನ ಅಂದ್ರ ನೆಕ್ಸ್ಟ್ ಡೇನ ಇಂಟರ್ವ್ಯೂ ಇ ತ್ತ ನಾನ್ ಸ್ವಪ ಹೋಗ್ಬೇಕ ಇಲ್ಲಿ ರಾಯರ್ ಗುಡಗ್ ಹೋಗ್ಲಿಲ್ಲ ಹಬ್ಳಿಗ್ ಹಾರಡ್ನಾಗ ಅದ್ ನನ್ ಹೋಗಂಗ ಇದಿದ್ದಿಲ್ಲಾ ಅಂತ ಹೇಳಿ ಅಲ್ಲೇ ಹೋಗೊಂಡ್ ಬಿಡಂತೋಗ ಹೋಗಿಲ್ಲ ಅಂತೇಳಿ ಹೋದೆ ಅಲ್ಲೇ
ಹಾಕ್ಕ
ಅಲ್ಲಿ ಹೋದೆ ಕರ ಏನ ನ ಕಾಯಿ ಕಟ್ಲಾರ್ರ ಹಂಗ ಬಂದ್ಬಿಟ್ಟೆ ಚಿಕ್ಕಪಟ್ಟೆ ರೆಶ ಇತ್ತ ಒಂದ್ ಆಶೀರ್ವಾದ ತಗೊಂಬಂದೆ
ಹಾಕ್ಕ ಕಾಯಿ ಕಟ್ಟಿದ್ರ ನೀನ್ ಅ ವಾರ ವಾರ ಹೋಗ್ ಕಟ್ಟುದು ತಿಂಗಳ ತಿಂಗ್ಗಳ ಹೋಗಿ ಕಟ್ಟುದು ಇಲ್ಲ ಒಂಬತ್ ದಿನ ಕಟ್ಟುದು ಹಿಂಗ್ ಹಿಂಗ ಇರತೆ ಅಂತಕ ಅದ ಅಲ್ಲೇ ಇದ್ವನ್ರು ಅದ್ ಈಸಿಲಿ ಮಾಡ್ಬೋದ
ಅಂಡಸುಲ ಅಂತ ಅಲ್ಲ ಅ
ಏ ಇಲ್ಲ ಇಲ್ಲ ಅಕ್ಕ ಅದನ್ ಪಾಲಿಸ್ಬೇಕ ಒಂಬತ್ ವಾರ ಐದ ವಾರ ಮೂರ್ ವಾರ ಹಿಂಗ ಕೊಡ್ತ
ಓ ಅದ ರಾಯರ್ ಮಾಡ್ದಾಗುನು ಒಂಬತ್ತವರ ಐತೆ ನನಗಂದ್ರು ಇಲ್ಲ ನ ನನಗ ನನಗ ನಾನ ಏನ್ ಅನ್ಕೊಂಡಿದ್ದೆ ಒಂದ್ ಸಲ ಕಾಯಿ ಕಟ್ಟಬಿಟ್ರೆ ಮುಗ
ಏ ಇಲ್ಲ ಇಲ್ಲ ಕಾಯ ಇಲ್ಲ ಇಲ್ಲ ಆ ಕಾಯಿನ ನಾವು ಹುಡು ರುಕಿ ನೆಕ್ಸ್ಟ್ ಟೈಮ್ ಹೋದಾಗ ಎಲ್ ಕಟ್ಟಿರ್ತೇವಲ್ಲಾ ಆ ಜಗದೊಳಗ್ ಸರಿಸಿ ಬರೆಯವ್ರರು ಕಟ್ಟಿರ್ಬೋದು ಅದನ್ನ ನಾ ಕಾಯಿ ಎಲ್ಲ ಐತ್ ಹುಡುಕಿ ಮತ್ದ ಕಾಯಿ ಪೂಜೆ ಮಾಡ್ಸ್ಕೊಂಡ್ ಕಟ್ಬಬೇಕಕ್ ಹಿಂಗೇನೋ ಯ್ತಕ್ಕದ
ಹ ಅದ್ಕ್ ಅವ್ರೇನೋ ಹಿಂಗ ಹೆಸ್ರೇನ ಏೋ ಬರ್ದರ್ ಹತರ ಅದ್ರ ಮ್ಯಾಗ ಹಿಂಗ ಮಾರ್ಕ್ ಬಟ್ಟಿ ಬಿಳಿ ಬಟ್ಟೆ ಮ್ಯಾಗ ಓ ಇಷ್ಟೆಲ್ಲಾ ನಂಗೆ ಗೊತ್ತಿಲ್ಲ ಬಿಡ ನಾವ್ ಒಂದ ಟೈಮ್ ಅನ್ಕೊಂಡಿದ್ದೆ ನಾನು ಏನ್ ಕಟ್ಲಿಲ್ಲ ಮ ಬೆಡ್ಕೊಂಡ್ ಬಂದೆ ಆಮೇಲೆ ಮಂತ್ರಾಕ್ಷತೆಗಂತೂ ಎಷ್ಟು ವ್ಯಾಲ್ಯೂ ಐ ಲ್ಲ ಅದೊಂದು ಪವಾಡನ ಬೇರೆ ನೋಡೋರ ಇರೋದ್ ಅದು ಯಾವ ರೀತಿ ಪವಾಡೋ ಏನು
ಮಂತ್ರಾಕ್ಷರ ಅವ್ರ ಹೆಸರು ಇಂತ್ರನ ಜಗ್ ಪವಾಡಯ್ತಕ
ಹ ಅವ್ರ ಇನ್ನ ಜೀವಂತದಾರಂತ ಆಮೇಲೆ ಒಟ್ಟದ ದೇವ್ರಿ ಕುಂಕ ಹ್ಮ್ ಒಟ್ಟ ದೇವ್ರಿಗೆ ಕುಂಕುಮ ಹಚ್ಬಾರ್ದ
ಹೌದಕ್ಕ ಉದನ್ಕಡ್ಡಿ ಬೆಳಗ್ ಬಾರ್ದು
ಉದ್ದನ್ ಕಡ್ಡಿ ಬೆಳಗ್ ಬಾರ್ದ ಹಚ್ಚಿದ ತುಪ್ಪದ್ದಿ ಹಚ್ಬೇಕ ಉದ್ದನ್ ಕಡ್ಡಿ ಅದು ಎದಕ್ ಉದ್ದನ್ ಕಡ್ಡಿ ಹಚ್ಬಾರ್ದ ಅಂತಂದ್ರೀ ಜೀವಂತದ ಸತ್ ಅಂದ್ರ ಜೀವಂತ ಇಲ್ದೆೇ ಇರೋ ದೇವ್ರಿಗೆ ಹಿಂಗೇನೋ ಒಂತರ ಮಾನವ ರೂಪದವರು ದೇವರಾಗಿರಲ್ಲ
ಹೌದೌದ ಅವ್ರ ಜೀವಂತನ ಇದು ಆಗ್ಯಾರಕ್ಕ
ಮುನ್ನೂರ ಚಲ್ರ ಹಾ ಜೀವಂತ ಸಮಧಿನ ಆಗ ಮುನ್ನೂರ ಚಲ್ರ ದಿನ ಇನ್ನು ಜೀವಂತ
ಇರ್ತಾರಂತ ಹೌದೌದ ಅಕ್ಕ ಹೌದು ಅವ್ರ್ದ ಇದು ಎಲ್ಲಾಗೈತಕ್ಕ ಅದು ಹಂಗ ಜೀವನ್ ಸಮಾಧಿ ಯ್ರಲ್ಲ
ಮಂತ್ರಾಲಯದ ಕ ಗತಿ
ಅಲ್ಲಿ ಅನಕಾದ
ಹ್ಮ್ ಮತ್ತೆ ಅದಕ್ಕೆ ಅದ್ ಮಾಂತ್ರ ಅಲ್ಲ ಅವ್ರದ ಆಕ್ಚುಲಿ ಇರೋದು ಅವ್ರ ಪ್ರಾಪರ್ಲಿ ಬಿಚ್ಚಾಲಿ ಅವ್ರ್ದ ಬಿ ಚಳ ನೋಡ್ಕೊ ಬಂದಿ ಹಾ ಅವರು ಇದ್ದಿದ್ದ ಮಾಡಿದ್ದ ಅವ್ರಗು ಕುರ್ಗೊಳ್ದ ಅದೆಲ್ಲಾ ಬಿಚ್ಚಾಲಿನೇ
ಹಾ ಅಕ್ಕ ಹೌದೌದು
ಅಂದ್ರ ಕರ್ನಾಟಕದ ಬರ್ತೈತಿ ಅವ್ರ ಮಂತ್ರಾಲಯ ಹಿ ಅದ ಏನ ಇದು ಕಟ್ಟ್ಯಾರ ನೋಡು ಅದು ಕ ಮೇನು ಬೃಂದಾವನ ಅಂತ ಕಟ್ಟಾರಲ್ಲ ಅದ್ರ ಕೆಳಗ ಆಗ್ಯಾರ ಅವ್ರ ಹ ಅದಕ್ಕೆ ಮತ್ತದ್ ಬೃಂದಾವನ ಅಂತ ತ್ತರ ಇದು ನನ್ ನಾಲೆಡ್ಜ್ ನನ್ ನಾಲೆಡ್ಜ್ ಬೇಕಿದ್ರೆ ಒಂದ್ಸಲ ಕನ್ಫರ್ಮ್ ಮಾಡ್ಕೋತೇನಿ ನಾನು ಅದು ಬೃಂದಾವನ ಅಂತ ಕಟ್ಟ್ರದ ಅದಕ್ ಮತ್ತ
ಓಹೋ ನಾವಕ್ಕ ಮಂತ್ರಾಲಯಕ್ ಹೋಗ ಹೋಗಾದ್ಮೇಲೆ ಅ ಇಲ್ಲೇ ನೈಟ್ ಏನೋ ಬಿಟ್ವಿನ್ ಸಂಜೆಗ್ ಬಿಟ್ವಿ ಅಲ್ಲೇ ನಡುರಾತ್ರಿ ಹೋದ್ವಿ ನಾವು ತ್ರೀ ಓ ಕ್ಲಾಕ್ ಹಂಗ ಹೋದ್ವಿ ಹಂಗ ಬಡ ಬಡ ಹಿಂಗ ಜಳ್ಕಾ ಮಾಡ್ಕೊಂಡ ಫಸ್ಟ್ ದರ್ಶನಕ್ಕೂ ಹೋಗ್ಬಿಟ್್ವಿ ಆರ್ ಗಂಟೆೆಗೆ ದರ್ಶನ ಇರ್ತೈತಲ್ಲಾ ಅದಕ್ಕ ಹೋದ್ವಿ ಫಸ್ಟ್ ದರ್ಶನನ ನನ ಗ ಆತ ವತೆ ಹಾ ಹಿಂಗ ಆತಂದ್ರವತ್ ಆಮೇಲೆ ಅಲ್ಲಿ ಹೆಜ್ಜಿ ನಮಸ್ಕಾರ ಹಾಕ್ತಿರ್ತಾರಲ್ಲ ಅದು ಹಾಕಿದ್ವಿ
ಅಲ್ಲ ಅದು ಹೆಜ್ಜಿ ನಮಸ್ಕಾರ ಕರ ಏನಾರ ಬೇಡ್ಕೊಂಡ್ರ ಹಾಕ್ಬೇಕು ಮುಂಚೆಕ್ ಹಾಕಿದಿ
ಇಲ್ಲಾಕ್ಕ ಹಾಕ್ಬೇಕಂತ ಅಲ್ಲಿ ಹೋದವ್ರಲ್ಲಾ ಅದ ಹಂಗ ದೇವ್ರಿಗ ಅದೊಂದ ಸೇವೆ ಅಂತ
ಇಲ್ಲ ಅದ ಏನಾರು ಬಿಡ್ಕು
ಇಲ್ಲ ಇಲ್ಲ ಇಲ್ಲ ಇಲ್ಲಕ್ಕ ಅದುೊಂದು ಸೇವೆ ಅಂತ ಹೋದೋರೆ ಎಲ್ಲಾರೂ ಅಲ್ಲಿ ಹಾಕ್ ಬರ್ಬೇಕಂತ ಹಾ ಅದು ಒಂದ ಬೃಂದಾವನ ಒಂದ ಸುತ್ತ ಹಾಕಿದ್ವಿ ಅಂದೆ ನಾವ್ ಅನ್ಕೊಂಡಿದ್ದೆಲ್ಲಾ ಆಾಕೇತ ಅಂತ ಅದ ಒಂದ್ ದೇವ್ರಗ್ ಒಂದ್ ಸೇವೆ ಸಲಸ್ದಂಗ ಹ ಹೆಜ್ಜಿ ನಮಸ್ಕಾರ ಅಂತೇನಕ್ಕ ಹಂಗಲ್ಲ ದು ಇದು ಹಿಂಗ ಒಂದ್ ಹೆಜ್ಜಿ ಇಡದು ಇದೂನು ಅಡ್ ಬೀಳೋದು ಹಾ ಹಾ ಒಂದ್ ಹೆಜ್ಜಿ ಮುಂದ ಹೋಗೋದು ಅಡ್ ಬೀಳದು ಹೆಜ್ಜಿ ಇಡೋದು ಇದನ್ ಮಾಡದು
ಮಾಡ ಹಾ ಹಾ ಹಾ ಹಾ ಇಲ್ಲ ಅದೊಂದ ಏನೋ ದೇವ್ರ ಪವಾಡಿ ಬಾಳ ಅಂದ್ರೆ ಬಾಳ ತ ನೋಡ ಆಮೇಲೆ ಅವರು ನೋಡ ಅವ್ರದುು ಬಂದು ಜಸ್ಟ್ ಒಂದು ಇನ್ನ ಅವರು ಇದು ಇದ್ದಾಗ ಅವ್ರ್ದ ಸರಸ್ವತಿ ಹ ಅವ್ರ ಹೆಂಡ್ತಿ
ಹಾ ಅಕ್ಕ
ಹಿಂಗ್ ಸನ್ಯಾಸತ್ರ ತಗೊಳಕ್ಲ ಅವ್ರ ಹೆಂಡ್ತಿ ಮನನೊಂದು ಬಾವಿ ಬೀಳ್ತಾಳಂತ ದುಡುಕಿ ನಿರ್ಧಾರ ತಗೋತಾಳ ಅಂತ ಗೊತ್ತತಿ
ಇಲ್ಲ ಇಲ್ಲಕ್ಕ ಇಲ್ಲ ಇಲ್ಲ
ಹ ಇವ್ರದುು ಒರಿಜಿನಲ್ ಹೆಸರು ವೆಂಕಟ್ನಾಥ
ವೆಂಕಟನಾಥ ಹಾ ಹಾ ಹಾ
ದ
ಮತ್ ಪರಿಮಳಾಚಾರ್ಯ ಅಂತಾರಲ್ಲಕ
ಇಲ್ಲ ವೆಂಕಟನಾಟ ಪರಿಮಳಾಚಾರ್ಯ ಪೂರ ಹೆಸರ ಹಾ ವೆಂಕಟ್ನಾಥ ವೆಂಕಟ್ನಾಥ ಅಂತಾರ ಅವ್ರದ್ದ
ಹಾ ಅಕ್ಕ
ಅವರು ಇದು ಮಾಡ್ದಾಗ ಅ ಸನ್ಯಾಸ ಒಂದ್ ಒ ಒಂದ್ ಮಗ ಹುಟ್ಟಾರ ಅವ್ರರಿಗೆ
ಹೌದಕ್ಕಾ
ಹಾ ಅವಂದದೇನೋ ಇದು ಮಾಡ್ತಾರಲ್ಲವಾ ಹ ಮುಂಜವಿ ಮಾಡ್ತಾರಲ ಮುಂಜವಿ ಮಾಡಿ ಮಾಡಿ ಮಾಡಿದ್ ತಕ್ಷಣನ ಇವರು ಇಲ್ಲ ನಂಗ ದೇವಿಯ ಅದನೇ ಐತಿ ನನಗ ಸನ್ಯಾಸತ್ತ ತಗೋಬೇಕಾಗೈತಿ ಅಂತ ಹೇಳಿ ಬರ್ತಾರಂತ ಬಂದ ತಕ್ಷಣ ಇಲ್ಲ ನೀನ್ ನೀನ್ ಹುಟ್ಟಿರೋ ರೀಸನ್ ಏನೇ ಇದಕ್ಕೆ ಲೋಕ ಕಲ್ಯಾಣ ಮಾಡಕ್ ನೀನ ನೀ ಹುಟ್ಟ ರೀಸನ್ ಏನೇ ನೀವು ಸನ್ಯಾಸ ತಗೋಬೇಕ ಅಂತ ಹೇಳಿ
ಹಾ ಹಾ ಅಕ್ಕ
ದೇವಿಗಳು ಯಾವ್ದೋ ದೇವಿ ಇತದ ಸರಸ್ವತಿ ಐ ತಿಂಕ್ ಅಂತ ಹೇಳಿ ಅವ್ರಿಗೆ ಅಂತಾಳ ಅಂತ ಅವರು ಬರೋವರ ಎಲ್ಲ ಬಿಟ್ಟು ಹೆಂಗ್ತಿ ಮಕ್ಕಳನೆಲ್ಲ ಬಿಟ್ಟು ಇಲ್ಲ ನನಗೆ ನಿಮ್ಮ್ಕಿನ್ನ ಹೆಚ್ಚಿಗೆ ನಾಗ್ ಲೋಕಕ್ಕ ನಂದ ಉಪಯೋಗ ಬಾಳ ಐತಿ ಅಂತ ಅವ್ರು ಸನ್ಯಾಸತ್ವ ತಗೊ ಬಿಡ್ತಾರ ಇಕಿ ಬಾಳ ಅಂದ್ರ ಬಾಳ ಜೀವ ಇತಾಳ ಹೆಂಡ್ತಿ ಜೀವಿ ಅಕಿ ಮನನೊಂದು ಏನ್ ಮಾಡ್ತಾಳ ಸಣ್ಣ ಮಗನ ಬಿಟ್ಟು ಬಾವಿಗೆ ಹಾರ್ಬಿಡ್ತಳ
ಅಯ್ಯೋ ಹಾ ಈಗ ಅವ್ರ ಮಗ ಎಲ್ಲದಾರಕ್ಕ
ಅದ ನಂಗೆ ಗೊತ್ತಿಲ್ಲ ಮತ್ತ ಅವ್ರಗ ಈ ಮುನ್ನೂರು ವರ್ಷ ಮುನ್ನೂರು ವರ್ಷ ಕಳದಂದ್ರೆ
ಅಲ್ಲ ಅವ್ರ ಹಂಗ ಅವ್ರ ಮಮ್ಮಿ ಅವ್ರ ರಾಯರ್ ಹೆಂಡತಿ ಇದ್ರ ಬಾವಿಗಾರಿದ್ಮ್ಯಾಲ ಆ ಮಗನ್ ಯಾರ್ ನೋಡ್ಕೊಂಡ್ರಿ ಇವ್ರು ಸಣ್ಣ ಸತ್ವ ತಗೊಂಡ್ಬಿಟ್ರ ರಾಯರ್
ಅದು ಗೊತ್ತಿಲ್ಲ ನನ್ಗೆ ಅದು ಯಾರದ ಹಾ ಯಾರ ಯಾರ ನೋಡ್ಕೊಂಡ್ರರು ಅದ ಗೊತ್ತ ನಂಗ ಇನ್ನ ಇನ್ನ ಪೂರ ಸ್ಟೋರಿ ಓದ್ಬೇಕು ಮೇನ್ ಮೇನ್ ಸ್ಟೋರಿ ಅಷ್ಟ ಗೊತ್ತು ನಂಗ
ಅದ್ರು ಅಕ್ಕ ರಾಯರ್ ಸ್ವಾಮಿದ ರಾಯರ್ದ ಬಾಳ ಪವಾಡ ಐತೆ ನೋಡು
ಪವಾಡ ಐತಿ ರಾಯರಿ ಇದು ಬಾವಿಗೆ ಹಾರಿದ ತಕ್ಷಣ ಪ್ರೆತಾತ್ಮ ಆಗ್ತಾಳೆ ಅಕಿ ಹಾ ಪ್ರೇತ್ಮಾತ ಆಗಿ ಹಿಂಗ ನೀವು ಹಿಂಗ್ ಜಪ ಮಾಡ್ಕೊಂತ ಅವ್ರ ಅದ ಬಿಚ್ಚಾಲಿ ಒಳಗ್ ಕುಂತಾಗ ಜಪ ಮಾಡ್ಕೊಂತ ಹಿಂಗ ಹೊರಗ್ ಬರ್ತಾರಂತ ಅವ್ರು
ಅಂದ್ರ ಅಕ್ಕ ರಾಯರಿಗ ಆ ಬಿಚ್ಚಾಲಮ್ಮ ಅಂತೈತಲ್ಲಾ ಅದ ದೇವ್ರನಪ್ಪ ಇದನ್ನ ದೇವಿ ಹೊಲ್ದಿದ್ದ
ಏನ ಅದಷ್ಟು ನನ್ಗ್ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಹೌದ ಹೌದೌದು ಇನ್ನೊಂದು ಹೌದ್ ಹೌದು್ ಹೌದ್ ಹೌದು ಐತಿ ಬಟ್ ನನಗ್ ಗೊತ್ತ ಅದು ಎಕ್ಸಾಕ್ಟ್ ಗೊತ್ತಿಲ್ಲ ಹ್ಮ್ ಅವರು ಜಸ್ಟ್ ಒಂದ ಹಿಂಗ್ ಕೈಯಾಗ ಒಂದು ತೀರ್ಥ ಹಿಡ್ಕೊಂಡಿರ್ತಾರಲ್ಲಾ ನೀರಿಂದ ಅಕಿ ಕೇಳ್ತಾ ನನ್ನ ನೆನಪಾರ ಅಷ್ಟು ಯಾರ ಅದು ಅಂತ ಹಿಂಗೇ ಜಪ ಮಾಡ್ಕೊಂಡು ಹೊರಬೇಕಾದ ಡಿಸ್ಟರ್ಬೆನ್ಸ್ ಆಗಿ ಯಾರದು ಅಂತ ಕೇಳಿದ್ದಕ್ಕ ನನ್ನ ನೆಪ ಮಾಡ್ದಷ್ಟು ನನ್ನ ನನ್ನ ಧ್ವನಿ ಗುರಿತು ಹಿಡ್ದ ಇರುವಷ್ಟು ನೀನ್ನ ನೆನಪ ಹರಿರ ನೀವು ಅಂತ ಕೇಳಿದ್ದಕ್ಕೆ ನೀನು ದುಡುಕಿ ನಿರ್ಧಾರ ತಗೊಂಡಿ ಸರಸ್ವತಿ ನೀ ದುಡುಕಿ ನಿರ್ಧಾರ ತಗೋಬಾರಾಗಿತ್ತು ಯೋಚನೆ ಮಾಡ್ಬೇಕಾಗಿತ್ತು ಅಂದ್ರಂತ ರಾಯರು ಅಂದಿದ್ದಕ್ಕ